ಹಲೋ
ಎಲ್ಲಿದಿಯೇ
ಹಾಂ
ಗುಡಿ ಬೆಲ್
ಹ್ಮ್ ಹ್ಮ್ ಮತ್ತೆಣದಾ
ಏನಿಲ್ಲ
ಗೊಬ್ರ ಬುದ್ ಆಯ್ತೇನಾ
ಆಯ್ತು
ಮನ್ನಿ ಬತ್ತಿಂದಿಲ್ಲ ಮನ್ನಿ
ಮನ್ನಿ ಒಂದ್ ನಾಕ್ ಎಕ್ರೆ ಆಗೈತಿ ಇವತೊಂದು ನಾಕ್ ಎಕ್ರೆ
ಮತ್ತೆ
ಆಯ್ ಸರ್
ಹ್ಮ್ ಹ್ಮ್
ನಾಳೆ ಒಂದಿನ ಬಿತ್ತ ಹೋಗಕ್ ಮಾಡಿದ್ವಿ ಉಳಿಸಿಗೆಸಿ ಸುಮ್ನೆ ಸಣ್ಣ ಅತ್ತತ ಅಂತ
ಹಾ ಹ್ಮ
ಹ ಮಾಡಕ್ ಪಿಡೆ ಆಗಂಗೆ ಮಾಡ್ಲೈತದ
ಹುಂ ಹುಂ
ಗಾಡೆ ಕಾಡೆ ಕಿರ್ತಿದ್ ನಾಳಗ್ ಬಿಟ್ರು ಮತ್ ಮಂಗ್ವಾರ ಬಿ ಬರ್ಸು ಅಂತೇಳಿ ಮಾಡ್ದ ಬಿಡೊ ಬಂದನ ಅಪ್ಪ ಅಂತ ಬಿಟ್ಟು ಹೇಳ್ತೇನಿ
ಹ್ಮ್ ಹ್ಮ ಎತ್ತ ಸನ ಅಂತರೆ
ಹ್ಮ್
ವಜ್ಜಿಯರ್ ಬಡದಂದಂತುಡ್ ತರಲ್ಲ
ಹ್ಮ ಈಗ ನೀನ್ ತೊಡೋದಿಲ್ಲ ಮಂದಿಗಳೇ ನಿಂತ್ ಹೊಡ್ದ ಅವಾಗ ಹೊಡದ್ರನು ಹೋಗ್ಯವ ನಾಕ್ ಎಕರೆ ಎಲ್ಲಾ ಅದೆ ಸುಮ್ನೆ ಯಾಕ್ಕಾ ನಮ್ ಮೇಲೆ ಜಗ್ಗಿ ಹೊಲ ಇಲ್ಲಾರ ಒಂದಿನ ಇರ್ಲ ಒಂದಿನ ಆತ್ ಮಾಡಿದ್ವಿ ಮಾಡ ಇದು ಮಾಡ್ಲತಿತ್ ಅದಕ್ಕೆ ಕಿರ್ಕಿರಿನಿ ಬೇಡಂತ ಮತ್ತ ಹೊಡೆದು ಬಿಡಮ್ಮ ಮೊಟ್ಟ ಕೈ ನಾ ಅಪ್ಪಕ್ಕ ನಡೆಯದ ಆಗಲ್ಲ ಜಿಗ್ಗಿ ನಾ ಕೇಕ್ರಕ್ಕೆ
ಹ್ಮ್ ಮತ್ತೆ ಯಾರ ಬಿತ್ತರಿ ಯಾರ ಉಡ್ರ ಕಡೆ
ನಾು ಹೋಗ್ತೇನೆ
ನೀವು ಹೊಡೋದ್ರಿ ನಿಮ್ಮಪ್ಪ ಬತ ನಾನು
ಹ್ಮ್ ನಿನ್ನೆ ನಾವ್ ಒಂದ್ೆಟ ಅದ ಬಿತ್ತಿದ್ದೆ ಇವತ್ತು ಬಿತ್ತೀನಿ ಒಂದ್ೆಡ್ಡು ಚೀಲೋ ಬಿತ್ತ ಿನ ಆಟ ಅ ನಿನ್ನ ಮನೆೆ ಉಳಿಸಿದ್ದು
ಹಾ
ಇವತ್ತು ಇವತ್ತು ನಾಲ್ಕಕ್ರೆ ನಾವಪ್ಪನ ಬಿತ್ತಿದಾನ ಇಪ್ಪತ್ ಸಲುಗೆ ಕೊರದುು ಇಪ್ಪತ್ತು ಇಪ್ಪತ್ತೈದು ಸಲ್
ಹ್ಮ
ಹಸ್ ನಾ ಬಿತ್ಕಂಡೆ ಹ ಉಳ್ಕಂದುು ನಾಲ್ಕ ಎಕ್ರ ಕಂಡ್ ನಮ್ಮ್ ಅಪ್ಪ ಬಿತ್ತೇನ
ಹಾ ನಿಮ್ ನು ಒ ಒ ಒ ಕಲ್ಲಲ್ಲಿ ತೋ ಎಡಿತೀನಿ ಅಂದ ಹೊಲಗೋಳ
ಹ್ಮ ಕಲ್ಲಪಿಲ್ಲ ಏನಿಲ್ಲ ಅಲ್ಲಿಂತ ನ ಅಪ್ಪಗ ಓ ಇದ ತವ ಈಗ ಆಗಲ್ಲ ಜಿಗ್ಗಿ ನಡ್ಯೋದ ಅವಾಗಿ ನಂಗೆ
ಹಾ
ವಐಶತ್ಯವಾ ಕಾಲ ಅ ವ್ಯ್ಯಾನ್ ಆತ ಒಂದು ಎರಡ್ ಎಕ್ರ ಮೂರ್ ಎಕ್ರ ಮೂರ್ ಎಕ್ರ ಅಂದ್ರೆ ಬಾಳ ಆಯತ
ಹಾ
ಹೆಚ್ಚಿಗೆ ಅಂದ್ರ ಮತ್ತ ಹಿಂಗ ದಬ್ಬಿ ಕೊಟ್ಟಂಗ ಇಟ್ಟ ಇಟ್ಟ ಜಗ್ಗದಂಗದು ಮೂರ್ ಎಕರೆ ಮ
ಹ್ಮ
ಹ್ಮ ಹಡತ್ರು ಹೊರ್ಲ್ಲಾ ಮತ್ ನಾಳಿ ಹೆಂಗಿದ್ರ ಮೂಲನೆೇ ಆತದ ಅಂತೇಳಿ ಮಾಡಡ್ಕೊಂಬಂದ ಟ್ಟ ಕಿರಿಕಿರ್ನ ಆಡಂತ
ಹ್ಮ್
ಈ ಹೋಗಿಲ್ಲ ನೀವತ್ತು ಕ್ಲಾಸ್ ಮುಂಜೆ ಮುಂಜೆಲ್ಲ ಫೋನ್ ಹಚ್ಚಿದೆಿ
ಹ ಇಲ್ಲ ಮುಂಜೆ ಎಡಕಕ್ಷಿಡ ಎಡಕಾಸಿ್ದ ನೆನಪಲ್ಲಂಗದು
ನಾನು ರಾತ್ರಿ ಸೈಲೆಂಟ್ ಮಾಡಿ ಮಕೊಬಿಟ್ನಿ
ಹ್ಮ
ರಾತ್ರಿ ಸಟ್ ಮಾಡಿ ಮಕೊ್ ಬಿಿಟ್ಟೀನಿ
ಹ
ಹಲ್ಲ
ಹಾ ಕ್ರಿಕೆಟ್ ಕ
ರಾತ್ರಿರಿಗೆ ಸೈಲೆಂಟ್ ಮಾಡಿಬಟ್ಟಿನಿ ಅದೇ ರಾತ್ರಿ ಸೈಲೆಂಟ್ ಮಾಡಿ ಮ್ಕೊಂಡ್ಬ ಬಿಟ್ಟಿನಿ ಮ್ಯಾಹ ಮ್ಯಾಹ್ ನೋಡ್ಲೈತ್ ನೀ ಮ್ಯಾಹ್ ಊಟ ಮಾಡಕ ಕುೂಂತಾಗ ನೋಡ್ಲೈತ್ ಇಲ್ಲಿಫೋನು
ಹಾ
ಅವಾಗ ನೋಡಿದಾಗ ಸೈಲೆಂಟ್ ಆಗ್ಯದ ಅವಾಗ ನೋಡ ಫೋನ್ ಬಂತ ನಿಮ
ಹಾ ಹಾ
ಹ್ಮ ಹ್ಮ್ ಅಂದ್ರೆ ಏನ್ ಹೇಳೆವು
ಕಾಲೇಜ್ಗೆ ಮಧ್ಯಾಹ್ಂತ ಇದು ಮಧ್ಯಾಹ್ನ ಇತ್ತ
ಹ ಹ
ಮಧ್ಯಾನ ಟೆಸ್ಟ್ ಇತ್ತ ಹತ್ತ ಮಾರ್ಕ್ಸ್ ಇಂದ
ಹತ್ತು ಮಾರ್ಸಿಂದ ಬಾಳ ಜಗ್ಗ ಅದೇ ಅದು.
ಹತ್ತ ಮಾರ್ಕ್ಸ್ ಇಂದ ಬರ ಸಲಂದ ಇಲ್ಲಿಂದ ಮಧ್ಯಾಹ್ನ ಇಂದ ಮೇ ಮೇ ತುಚ್ಕೊಂಡು ಹೋಗಿ ಅದನ್ನ ಹತ್ತ ಮಾರ್ಕ್ಸ್ ಬರದ ಬಂದಿವ ನೋಡ.
ನಯ ತೋಸಕೊಂಡು ಹೋದರಾಯ್ ಹತ್ತ ತಮಾರ್ಕ್ಸ್ ಗೆ
ಮಳಿ ಲ್ಲೇ ಪಾ ಮಳೆ ಜೀಗ್ ಬರಕ ಅತ್ತ ಅಲ್ಲಿ.
ನಂಬಲ್ಲಿರ ಬರವಾಲದ ನೋಡ.
ಬರ್ತಾ ಬರ್ತಾ ಟೈಮ್ ಬರ್ತ ಟೈಮ್
ಆ ಟೈಮ್ ಟೈಮೀಗ ಮೀರಿ ಆಲ್ರೆಡಿ ಮೀರಲಾತ್ತದ ಟೈಮ್ ಇನ್ ಏನ್ ಟೈಮ್ ಬಾ ಹಾ ಟೈಮ್ ಮೀರಿ ಬರತೆತೀ ಎಲ್ಲಾ ಟೈಮ್ ಬರತೆತೀ.
ಹಾ
ಹಾ
ಆಯ್ತ ತೋಸಕೊಂಡ್ ಹೋಗಿ ಬರದೇ, ಅದನ್ನ ಅಲ್ಲ ನೋಡಕೊಂಡ ಬರದ ಹತ್ತ ನಿಮಿಷ ಬರು ಕೊಟ್ಟ ಬಂದೇ ಅತ್ತಾಗ. ಮತ್ತ ಹರಿಗೆ ಹೋಗಿ ಬಂದಿವಿ ಅಲ್ಲ ನಾವು ಪಿಸ ಬರಕೆ ಪುರ ಸ್ಟ್ರಿಕ ಮಾಡಿದ್ರ ಆ ಕಡೆ ಒ ಓದಲ ನಾವ್ ಇದನ್ನ ಬರದೇ
ಲೂಸ್ ಬಿಡ್ತಾರಂತ ತೆಗರ್ಕೊಂಡ್ ಹೋಕಿರ ಏನ್
ಓದ ಓದಿಲ್ಲದಾರ ಯಾರ ಬರ್ತಾರ ಅಲ್ಲಿ ನೀವ ಎಲ್ಲಾರ ನೋಡಕೊಂಡ ಬರಿತೀರಿ
ಹುಡಿಗ್ಯಾರ ಇರ್ತವ ಅಲ್ಲ ಓದಿ ಕ್ಯಾರ ಒಬ್ಬರ ಶಾಲೆಗ ಇರತ್ತಾರ ಒಬ್ಬರ ಏನ್ ನೋಡಕೊಂಡ ಬರಿಯಲ್ಲ ಅವು ಆ ಟೈಪ್ ಬರ್ತಾರ.
ಹೂ ಫೋನ್ ನೋಡಿ
ನೋಡಿ ಬರದ
ಹು ಹು
ನಮ್ಮ ವಾಸರಗೋಳು ಒಂದ ಹಾಕಿದರ ಬರಲ್ಲ ಅವು ಹಾಗ ಅಲ್ಲ
ಹ ಹೇಳ ಲೇ
ಏ ಎನಕ್ಕ ಬರುತ್ತ. ಹತ್ರ ಎಲ್ಲ ಬರ್ದಾರು ಆಯ್ತ ಅದರ ಫೋಡ ಹತ್ತರಾಗೂ
ಚಲೋ ಚಲೋ ಕೆಲ್ಸನೇ ಮಾಡ್ತ್ರಿ.
ಚಲೋ ಮಾರಾಯ
ಬಾಳ ಒಳ್ಳೆ ಕೆಲ್ಸ ಅಲ್ಲ ನಿಮ್ದ. ಅವೆಲ್ಲ ಮಾಡಕ್ ಆಗಲ್ಲ ಸಾಮಾನ್ಯ ಹೆಚ್ಚ ಆದುವ ಹೂ
ಟೀಚರ್ಸ್ ಕೊಟ್ಟ ಪೇಪರ್ ಕೊಟ್ಟ ಆಯ್ತು ಪೊ ಪೊ ಗೋಮಅಂತರ ಹಾ ಹೊರಾಗ
ಹೂ ಹೂ
ಇವ್ರ ಏನ ನೋಡಿ ಬರ ಸಿಸತ್ತ ನೂರಾ ಐವತ್ತ ಮಾಡ್ತಾರ ಅವನ ಹುಡಿಗ್ಯಾರ
ಹ್ಮ್ ಹ್ಮ್ ಓದೆೇ ಬಿರ್ತಾರೇನು
ಹ ಬರ್ತಾರೆ
ಹ್ಮ್ ಹ್ಮ್
ಮಜ್ಜ
ಏನ್ ವಜಪ್ಪ ಏನು ನಮ್ದೇಲ್ಲಾ ಒಚಿಟಿ
ಅಲ್ಲ ಎಕ್ಸ ಬರ್ಲಐತಿ ಇಲ್ಲ ಇರ್ತವಾ
ಒಂದು ಬರಾಗತದ ತಕ್ಕೋ ಬಗ್ಗೆ
ಹ್ಮ್
ಆಂತ ಕಡೆ ಆಕಡೆ ಚಿಂತಿಲ್ಲ ಕಡೆ ಫಸ್ಟ್ ಇಯರ್
ಚಕ್ಕಂತಲಿ ಹೋತ್ತು ಇನ್ನ ಎರಡ್ ತಿಂಗಳದಲ್ಲ
ಇನ್ನೆರಡು ತಿಂಗಳು ಒಂದ್ ತಿಂಗಳು ಐತಿ ಜುಲೈ ಇನ್ನು ಒನ್ ತಿಂಗಳು ತಿಂಗಳು ಆಗಸ್ಟ್ ಇಪ್ಪತ್ನಾಲ್ಕಕ್ಕೆ
ಹ್ಮ ನಿನ್ ಬರ್ತಡ ದಿನ ಆದಂದಲ್ಲ ಒಂದ ಮರ್ದಿನ ಏನಾದಂದಲ್ಲ
ಹ್ಮ್ ಹ್ಮ್ ಅದೇ ಅದೇ
ಹ್ಮ್
ವಜ್ಜಪ್ಪ ನಿಂಬದಪಾಡ ಆರಾಮ್ ಓದ್ಕ್ಯಾತ ಎಕ್ಸಾಮ್ ಬರ್ಕಅಂತ
ಹ್ಮ್ ಮತ್ತ ನೋ ಒಂದ ಓ
ಅಲ್ಲ ಮತ್ತೆ ನೆಂದ ಪಡತಲೋ ಅಲ್ಲಿ ಅರಾಮ ಬೆಂಗಳೂರಾಗ
ಯೂಸ್ ಇದ್ದಿಲ್ಲಲ್ಲ
ಏನು ಯೂಸ್ ಇತ್ತಿಲ್ಲ
ಎಲ್ಲಿ ಓದ್ತಿದೆ ಅ
ಎಲ್ಲತ ಅದ ಮಕನ ಕಲ್ ಮಾಡಿ ಅಲ್ಲ ಅಂದ್ರ ಎಲ್ಲಾ ಆ ಕೂ ಎಲ್ಲಾ ಉದ್ದರ ಆಗಲ್ಲ ಅಂತಂತ ನಿಪು
ಇದರ ನಗೇನು ಅಷ್ಟ ಇದು ಮಾಡಿದ್ರ ಭೀ ಹೋತಾರ ಬೋರ್ಡ್ ಆಕ್ ಕಡೆ ಕಡೆ ಚೆನ್ನೈ ಆ ಕಡೆ ಇಡೆ ಹೋತರ
ಅಯ್ತು ಮತ್ತೆ ನೀವದಿದ್ದ್ರ ಆರಾಮ ಬೇರೆ ಕಡೆ ಮಲ್ಲಣ ಬಾರಣ ಈಗ ಸಾ ನಂಗಂತು ನೀನಾ
ಹ್ಮ ಇಲ್ಲೇ ಮಾಡಬೇಕ್ ಏನೊಂದು ಮಾಡುದ್ರೆ
ನೀ ಅರಾಮ್ ಚೆಲ್ ಆಗತ್ತ ಅಲ್ಲಿದ್ರ ಆರಾಮ್ ಅಂತ
ಇರ್ತಿದ್ದೆ ಒಂದ್ ಮೂರ್ ವರ್ಷ ಚಿಲ್ಲಗ್ ಇರ್ತಿದ್ದೆ ಆಮ್ಯಾಗ
ಆಮೇಲೆ ಏನ್ ಆಯ್ತಪ್ಪ ಚಲೋ ಆಗಿ ಆರಾಮಾಗಿ ಇಲ್ಲೇ ಮಲ್ಕೊತಾರ ಮೂರ್ ವರ್ಷದಗಣ ಮುಂದೆ ಏನ್ ನಡತದೆ ಏನ ಮಾಡಕ
ಹ
ಅಲ್ಲಿ ತುಂಬಾ ಚಲೋ ಇದಲ್ಲ
ಹ ಬಂದ್ಮೇಲೆ ಮತ್ತೇನ್ ಬರುತ್ತಾನ ಹಾ
ಹ್ಮ ಹ ಹ್ಮ ಪಡ ನೀ ನೋಡ್ತಾ ಮಾಡಿದೆ
ಯಾವ ತಪ್ಪ ಮಾಡಿಲ್ಲ ಅವ ಕೋಡಿ ಪಾಡ ಇನ್ನದೆ.
ನಿನ್ಗ ಅನ್ಸುದ ಈಗ ಒಟ್ಟ ತಪ್ಪು ಮಾಡಿದ್ದಿನ?
ಇಪ್ಪ ಅದಾ ಮಾಡ ನ್ ಮಾಡಲಿ ಅಂತೇಳ ಬಿಟ್ಟು ಹೋಗಿದ್ದ ಏನ್?
ಅದ ನೀನ್ ಆ ಕೌನ್ಸಿಲಿಂಗ್ಗ ಇಲ್ಲ ಗೂಗ ಮ ಒಂಗದು
ಇಲ್ಲಿ ಮಾಡಿದಾರನು ಮಾಡ್ಲಾರ್ದಂಗ ಡಗರಿ ಅಲ್ಲಪ್ಪ ಇಲ್ ಮಾಡಿದಾರನ ಮಾಡ್ಲಾರ್ದಂಗ ಹ್ಮ, ಗುಲ್ಬರ್ಗ
ಅಲ್ಲ ಪಿಡಿ ಎಚ್ ಚೋಲ್ಲ್ಲ? ಹಾಗ ಆತ್ತೆ ಕೌನ್ಸಲಿಂಗ್ ಅಲ್ಲ ಅಲ್ಲಿ ಚಿಕ್ಕದಥ ಇದರಾಗ ಬ ಮಾಡತಾರ
ಹ ತ ಕೊಡುವ
ಹ್ಮ್ ಮತ ಸುಮ್ನೆ ಅಷ್ಟು ದೂರ ಹೋಗಿ ಹಾ
ಹೋಗಿ ಎರಡ್ ವರ್ಷ ಆಯತಿ, ಈಗ ಬಿಡ ಅವನ ಐತಿ ಏನ್ ಮಾಡನ್ ತಗೊಂಡಾರ
ಅಲ್ಲ ನಾ ಹೇಳತೇ ನ ಕೌನ್ಸಲಿಂಗ್ ಪರಾಕತ್ತ ನಾನು ಅಲ್ಲಿ ಊಟ ಗಿಟ ಸಟ್ಟಂತ ಬಂದರೂ ಆಗತ್ತೆ ನೀ ಬೆಂಗಳೂರಗ ಊಟ ಸನ ಒಂದಿನ ತ ನಂತಲ ಹಾಸ್ಟಲ್ದಾಗ
ನೀಟ್ದು ಬಿಟ್ರ ರಿಸರ್ಟ್ ಈಗ ಮತ್ತೆ
ಇ ಎಲ್ಲ ಎಕ್ಸಾಮ್ ಐಯ್ತಲ್ಲ ಮನ್ನಿ ಇ ಬಿಟ್ಲಿ ರಿಸಲ್ಟ್.
ಇ ಒಂದ ತಿಂಗಳು ಹೊಸ ಅಂದ್ರ.
ಹಾಂ ಆರಾಮುದ.
ಇವ್ರದ್ದ ಏನು ಅಡ್ಮಿಷನ್ ಮಾಡಕ್ ಏನ್, ಏನ್ನ ಒಂದ್ ಎರಡ್ ತಿಂಗ್ಗಳು ಆಯ್ತದ ಆರಾಮ್ ಅಂದ್ರ.
ಏ ಅಡ್ಮಿಷನ್ ಬಾಯ್ ಅಕ್ಟೋಬರ್ ಹೊ ನಗಬರ್ ನಂಬರ್ಗೆ.
ಅಕ್ಟೋಬರ್ ನವಂಬರ್
ಯಾವ ಜುಲೈ ಸೆಪ್ಟೆಂಬರ್ ಅಕ್ಟೋಬರ್ ಬರ್ತ್ತ ನೋನು ಸೆಪ್ಟೆಂಬರ್ ಅಕ್ಟೋಬರ್
ಐರಾಣ ತುಂದ್ರ
ಮೂರನಾಕು ತಿಂಗಳು ಕೋಲ್ಕಾರ ಪು ಜಿಲ್ಲೆಯೆಗೆ ಮೂರನಾಕು ತಿಂಗಳು
ಹ್ಮ್ ಹ ಅಲ್ಲ ಒ ಮೂರ್ ನಾಕ ತಿಂಗಳ ಅಂದ್ರ ಏನು? ಹ ಸ ಹಗಡ ಸ್ವಲ್ಪ.
ನ ನೀಟದು ಇರುನ್ನಲ್ಲ
ಎಷ್ಟು?
ಮೊತ್ತು ಪತ್ತ ತಿಂಗಳ
ಹತ್ತು ತಿಂಗಳು ಇದ್ಯಾ?
ಜುನ ಮೈ ಮೀದ ಇದು ಬರ್ನ ಎಕ್ಸಾಮ.
ಹ್ಮ್
ಮೇದಾಗ ಬರ್ತನಿ ನಾ ಕಾಲೇಜಿಗೆ ಬರೋದು ಡಿಸೆಂಬರ್ದಾಗ ಬಂದೀನಿ
ಹ್ಮ್ ಹ್ಮ್
ಮ ಮೇ ಮೇನಂತ್ ಜೂನ್ ಜುಲೈ ನಂತ ಜೂನ್ ಜು ಜುಲೈ ಆಗಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಕ್ಟಬರ್ ನವಂಬರ್ ನಂಬರ್ ಡಿಸೆಂಬರ್ ಡಿಸ್ ಸಮಾರ ಎಷ್ಟಾಯತು ಎಂಟು ತಿಂಗಳು ಏಳು ತಿಂಗ್ಳ್ದ್
ಹ್ಮ್